ಹಾ
ಏನ್ ಹೇಳ್ಬೇಕು
ನೀನು ಹ ಶಶಿ ನೀ ನೀ ಡಲ್ ನೀ ಕಡಲ್ಲ ನ ತುಂದ್ರ
ಹ ಮತ್ತ ಹೇಳ್ತಾನ ನಾವು ಶಶಿ ಹೇಳ್ತಾನ ಶಶಿ ಹೇಳ್ತಾನ ಬಿಡ್ತಾನ ಗತ್ತ ಗಲ್ಲ ಶಿವ್ಯ ಅಂದ್ರೆ ಬರಬ್ಬರಿ ಹೇಳುತ್ತಾನೋಡ
ಅದ ಶಿವ ಹೇಳ್ಬೇಡದು ಈಗ ಯಾವ ಹೇಳಲ್ಲ ಹೇಳ್ಬೇಡಂದ ಹೇಳಲ್ಲ
ಹೇಳುತ್ತೇನೆ ಅಂತ ಶಿವ್ಯಾ
ಹೌದಾ
ಮಗಾ ಶಿವ್ಯಾ
ಸಾಹ ಹೊಡಿತಾನಂದ್ರ
ಗೊತ್ತಿಲ್ಲ ಒಟ್ಟ ಹಾಕ್ ಕೊಡ್ತಾನೋ
ಅದು
ಹ್ಮ್
ಅ ಶ್ಯಾಮು ನಡಿಬಾರ್ದಪ್ಪಪ್ಪ ಡೇಂಜರ್ ಐತಂದ್ರ ಬಾಳ್ ಡೇಂಜರ್ ಆಯ್ತು ಅಂದೆ ಬಾಳ
ಹಾ
ಸಹಾಯದಂದೋಣ ಮತಿ
ಅದಕ್ಕ ನೀನು ಏನ ಮಾಡಕ್ ಹೋಗ್ಬಿಡಪ್ಪ ನಾನ್
ಹ್ಮ ಅ ಅದೇನು ಅಲ್ಟ್ರಾ
ಅದೇ ಓಡ್ತ ಎಲ್ಲಾರ್ ಗೀ ಓಡದ್ ಬಿಡ
ಹ್ಮ ಏ ಬೆಡ ಬೇಡ ಒಮ್ಮೆ ನ ಸಪ್ರೇಟ್ ಹೋಗ್ಬಿಡಣ ಅವ್ರಲ್ಲಿ ಕುಂದಿರ್ತಾರ ನಾವ ಇಬ್ರೂ ಸಪ್ರೇಟ ಹೇಂಗರೂ ಸ್ಮೆಲ್ ಬರತ್ದ
ಹಾ
ಎ ಅಪಾ
ನೋಡಿ ಏನ್ ಮಾಡ್ತಿ ಏನಿಲ್ಲ
ಹ್ಮ್ ಹ್ಮ ಕೇಳ ಕೇಳ ಹ ಹಾನ ಕೇಳ ಹೇಳ ಶಶಿ ಕೇಳ ನಿಂಗ ಬರ್ತ್ರ ಅಲ್ಲೇ ನೋಡ್ಬ ಸೀದ ಅವ್ರಿಗೆ ಹೇಳತ್ನ ಅವ್ರಿಗೆ ಬರ್ತಡೇ ದಿವಸ್ ಏನ ಮಾಡಣ ಅಂತ ಹೇಳೇತ್ ನಾವ್ರಿಗೆ
ಯಾರಿಗೆ
ಶಶ್ ಏನ ಮಾಡ್ತ ಕೇಳಮ್ಮ ನನು
ಯವುದೇ
ಮೈಲ್ ಕಾಲ್ ಕಳೇಶ್ವರ ಉಂಟು ಎಲ್ಲಿ ನವು
ಹೋಗ್ಕ್ಂದ ಕಂಡಿದನ್ ಬಯನಿ ಏನ ಆಗುತ್ತೆ ಏನ ಗೊತ್ತಿಲ್ಲ ಒಟ್ಟ ನಂದ ದಿನ ಡಿಸೈಡ್ ಇಲ್ ನೋಡಪ್ಪಾ
ಏ ಅಪ್ಪ ಮಾತಾಡಂತಿದ್ದಲ್ ಮತ್ತೆ ಇವತ್ತು
ಮಾತಾಡತ್ನ ಏನ ಏಟ್ ಕಟ್ಟ ಜಗಳ ಈ ಮೆಲ್ಲಕ್ ಸಾಲ್ವ್ ಮಾಡ್ಕನಕತ್ತೇನ ನಟ
ಏನ್ ಸ್ವಲ್ ಮಾಡ್ಕೊಂಡತಿವಿ ಏನ್ ಆಗೆತಿ ಏನಿಲ್ಲ ಸುಳ್ಳ
ಏ ನಮ್ ಹಂಗ ಇರ್ತಾವ ಬೆ ಜಗಳ
ಹ್ಮ್ ಹ್ಮ್ ಅದಕಷ್ಟೋರಿ ಆಕ್ ಬಿಡದನ್ ರಾತ್ರಿ
ಹ್ಮ್
ಹ್ಮ್ ಹ್ಮ್ ನಿಮ್ದು ಆಡರ್ ಮಾಡ್ಬಂದಿಲ್ಲ ಇನ್ನ ಅದ ಗಾಡಿ
ಹ
ಆರ್ಡರ್ ಮಾಡಿ ಬಂದಿಲ್ಲ ಗಾಡಿ ಇನ್
ಯಾರ
ಶಶೀ
ಶಶಿ ಮಾಡೆನಲ್ಲೆ
ಹ.
ಯ ಮಾಡೆನ.
ಎಲ್ಲಿ.
ಹೊಸಪೇಟ್.
ಹೊಸ್ಪೇದ ಬ್ಲಕ್ ಕಲರ್.
ಹ್ಮ್.
ಅಲ್ಲ ಯಾವಾಗ ಬರ್ತಡೆ ಆಗ್ತ ಅಂತಂದ ಮತ್ತೇ ಏನೋ ಇಷ್ಟಲ್ಲಿ ಬಂದ್ಬಿಡ್ತಲ್ಲ ಮತ್ತೆ.
ಹ್ಮ ಮನೆ ಕೊಡಸಿದ್ರು ತಗೊಂಬಿಳ ಅಲ್ವಾ.
ಮನ ಕಡಸ ತಗೊಂಬ ನೀ.
ಹ್ಮ .
ಒಂದ ಕೆ ಎಸ್ ಕಾಲೇಜ್ ಒಳಗೆ. ಹಂಗ ನೋಡ್ತಾರ ಯಲ್ಲಾರ.
ನೀನ.
ಹಂಗ ಹೇಳಿಲ್ಲ ನನ್ಗೆ ಇದು ಮಾಡಾತನ.
ಮತ್ತತ್ ಹೌದು ಭಯ ನೀನ್ ತಗಾನೋದಣ.
ಹ್ಮ ನಲ್ಲ ಇ ನನಗೆ ಮನಷಿಗೆ ಮಾಡತರ. ತೋಗಳತ ನಿಲ್ಲವಾ.
ಅವತ್ ತಗಂತಾನ ಗೊತ್ತೈತಿ.
ಅವ್ನು ಕೊಡ್ತಾನೆ ಅಂದ್ರೆ ತಗೋಳಲ್ಲ.
ಏನ್ ಕೊಡ್ತಾನಂದ.
ತೇನು ಮೈಕವ.
ಯಾರಿಗೆ.
ಹಂಗ ಕೇಳಿದ್ರ.
ಕೊಡ್ತಾನ. ಕೊಟರು ಕೊಡ್ಬೋದು ಕೊಡಈ ಲ್ಲ ಅಂದ್ರೆ ಕೊಡ್ಬೋದು ಏನ್ ಮಾಡ್ತಾನೋ ಗೊತ್ತಿಲ್ಲ ಹೊಟ್.
ಹ್ಮ್.
ಹೇಳ ಅಂತ್ರ ಆಗಲ್ಲ.
ಹಲೋ.
ಹೇಳಕ್ಕಾಗಲ್ಲ ಭಯ ಅಂದ.
ಹೇಳದಾಗಲ್ಲ ಕೊಡಲ್ಲ ಅನ್ಸುತ್ತಪ್ಪಾ ಏನ್ ಕೊಡತ್ ಅನ್ಸುತ್ತ ಒಮ್ಮೆ ಕೊಡಲ್ಲ ಅನ್ಸುತ್ತ. ಶಿವ ಅಂದ ಕೊಡಲ್ ಬಿಡು.
ಶಿವವೆಂ ಕೇಳಕೋಬೇಡ ನೀನು.
ಹ್ಮ ಕೊಡಲ್ಲ.
ಶಿವ ಕೊಡ ಹಂಗೆ ಇಲ್ಲವಾ. ನಾನಗ್ ಕೊಟ್ಟಿಲ್ಲ ಅಂದ್ರೆ ಕಲ್ಲ ಎತ್ತಾಗಕ್ತಂದೆ ನ ಗಾಡಿಗೆ.
ನಿಜ ಕೊಟ್ಟಿ ಹಂಗ.
ಕೂಡದಲ್ಲ ಏಲೀಟ್ಟಿನವಂಗ.
ಹ್ಮ.
ಕಲ್ಲ ಎತ್ತ ಆಕ್ತ್ ಮಗನ ಅಂತ ಬಂದು.
ಹ್ಮ್. ಕಲ್ಲ ಆಕ್ತಿದ್ರ ಏನಂದ ಅವಾಗ.
ಹ್ಮ್ ಹೇಳಲ್ಮ್ಮ ನಿಂದಾಮಮ್ಮ ಗಾಡಿ ಅಂದಾನ.
ಬಂದ ನೋಡ ಬಂದಂತಾರೆ ಭಯ.
ಹ್ಮ್.
ಅಲ್ಲಿ ಹೋಗ್ತತಿವಲ್ಲ ಹೆಂಗಾದರು ಒಂದ ಒಂದಡ.
ಕೊಡ್ಲಿಲ್ಲ ಅಂದ ಮಾತಾಡ್ತ .
ಕರ ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ಮದರ ಇದ್ದೇನೆ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ. ಎಲೆಕ್ಕ ಪಂಚರ್ ಮಾಡ್ಬಿಡೋದು. ಹಾ
ಏ್ ಹೆಂಗತ್ ಪಂಚರ್ ಗಿಂಚರ್ ಮಾಡೋ ಸೀನ್ ಇಲ್ಲ
ಹ್ಮ್
ಗಾಡಿ ಉಡ್ಯಾರ
ಬೀಜನ ಒಡಿಯದು
ಯಾವ್ ಬೀಜ ಒಂದ್ ರೀಲ್ಸ್ ದಾಗ ಐತ್ ಅಲೋ
ಹ್ಮ್
ತೆಂಗ್ ಹೊಡ್ಕೊಂತಾನ ಇಲ್ಲೇ ಅಯ್ಯ ನಾವ್
ಹ್ಮ್ ಹೋಗಂತೆ ಬಿಡು ಹೋಗಂತ ಯಾಕ್ ಅವಸರ ಮಾಡ್ತಿ.
ಅಜ ಕೊಡ ಅತ್ತ್ ಇವ್ರು ಏನ್ ಎನ್ಪ ಇವರು ಎಲ್ಲಾರ ಬರೇ ಓದಿರ್ತಾರಪ್ಪಾ
ಹ್ಮ್
ಏನು ಡಿಸಕಶನ್ ಆಗಿಲೆನ್ ಏನು ಮಾಡಣ.
ಯಾವ್ದ
ಹಾ ಇನ್ನೂಲಾಲಾ ನಿಮ್ದು
ಆ
ಆ ಲೇಖಿನ್ಸ್ ಕಾಲೇಜ್ ಕಡೆಯಿಂದ ಅಲಾ
ಹ್ಮ
ಏನು ಮರ ಏನು ಡಿಸೈಡ್ ಮಾಡಿಲ್ಲ
ಯಾರು
ನೀವು
ಯಾರ್ದ್
ಹ್ಮ್ ಐತ್ ಅಂದೇ ಅಲಾ ಅಲ್ಲಿ
ಹೇ ನಮ್ದ
ಹಾ
ಮರಲ್ಲವ್ ಬೇರೆ ಅವರಿಗೂ
ಕಿಮ್ಸ್ ಹಾಸ್ಪಿಟಲ್ ಹಿಂದ್ಗಡೆ
ಹ್ಮ ಮೆಡಿಕಲ್ ಕಾಲೇಜ್ ಇಂದ
ಅಲ್ಲ ಮತ್ತೆ ಹೊಸ ಕೆಮ್ಸ್ ಹಾಸ್ಪೆಟ್ಲ್ ಐತಲ ಅಲ್ಲ್
ಹ್ಮ್ ಅಲ್ಲೇ
ಅಲ್ಲಿ ಯಾವ್ದ್ನಂತ್ ತೋರ್ಸಲೆ ಇಲ್ಲ ನೀನ್ ಅಲ್ಲೇ ಎಷೆ ಬಂದಿಲ್ವಾ ಮಂಡೇ
ಏ ಒಳಗ್ ಹೋಗ್ಬೇಕ್ ಬಾ ನಮ್ದಿನ.
ಹಿಂದ
ಹ್ಮ್
ಇಷ್ಟ ಕೇಳ್ತಾರ್ ಅಂದ್ಯಲ್ಲ
ಒಂದೂವರಿ
ಒಂದುವರಿ ಕೋಟಿ ಮಯ್ಯ ಇನ್ನು ಮುಂದ್ ಬಾಳ್ ಹೋಗತದೆ ನಿನ್ ಮದ್ವಿ ಎಲ್ಲಾರು
ಮೂರ್ ವರ್ಷ ಆದ್ಮೇಲೆ
ಮೂರ್ ವರ್ಷ್ ಆತ
ಹ್ಮ
ಅವಾಗ್ ಎಸ್ಟ್ ಆಗಿತ್ತೇನೋ
ಮುವ್ವತ್ತ್ನಾಲ್ಕ್ ಲಕ್ಷ
ಅವಗ್ ನೀವ ತಗಬಿಡ್ಬೇಕಿತ್ತ ನೋಡ
ರೊಕ್ಕ್ ಬೇಕಲ್ರಿ ಸರ
ಹ
ಹೆಂಗ್ ರಿ ಸರ್ ನೀ
ಬಾರಂದ್ರ ಫಿಕ್ಸ್ ಮಾಡಪ್ಪ ತೆಗಿಯೋದ ಲಾರ್ಡ್ ಜೆಂ ರೆಸ್ಟೋರೆಂಟ್
ನಿ್ ಸೂರಿ ಮತ್ತೆ ಪಾರಟ ಯಾರ ಮಾಡ್ಸ ಬೈ
ಏನ್ ಇದ್ರ್ದು
ಚಿಕನ್ ಪಲ್ಟಿ
ನೀವು ಬರಕ್ತಾ ಇರ್ಿಲ್ಲಪ್ಪ ಮತ್ತೆ ಮಾಡಸಿದಾರ ಗಾಡಿ ಇಲ್ಲ ಅಂತೀರಿ ಅದಕ್ಕೆ ಸುಮ್ಮ ಆಗ್ಬಿಡ್ನಿ ನಾನು ಮಾಡಸ್ಬೋಬ ಬಿಡು ನಂಗ ನಿನ್ನೆನ್ನ ಇದಾಗಿತ್ತು ಚಿಿಕನ್ ಮಡಮ್ ಎಲ್ಲ ಇ ಊಟ ಮಾಡಿಸಲಲ್ವಾ ನಾನು ಅ ಚಿಕನ್ ಮಾಡರ್ ಕರಿಲಿಲ್ಲ ನಾಂತಂದಂಗ ಆಗಿತ್ತ
ಏನೇನ ಏನಾಗಿತ್ತ
ನಾನ ಚಿಕನ್ ಮಾಡಿಸ್ ಕರ್ದ್ ಬಿಡ್ೇನೆ ಇವ್ರಿಗೆ ಏನ್ ತಮ್ಮಂಗ ಆಗಿತ್ತು
ಹೂ
ಏನ್ ಮಾಡ್ಲಿ
ಅಲ್ಲ ಯಶವಂತ ಹೆಂಗದ ನಿಂಗೂ ಗೊತ್ತಾಯ್ತಪ್ಪ
ಮಾವಳ ನ ಮಾವ ಊಟ ದ ಊಟೆ ಾರದ ನಗೆ ಸತ್ರುವ ಮಾವಡ
ಅಲ್ಲೋ ನಾನ್ ಮಾಡಿವನ ಏನರಾ
ಅ ನೀನ್ ಮಾಡ ನೀನ್ ಹೇಳ್ಬೇಕಕ್ ಇತ್ತಲ್ಲ ತನ್ಸ್ ಬರ ಹೋಗಬ ಮೊದ್ ಅದ ನೂರ್ ರೂಪಾಯಿ ಇವತ್ತ ತಿಿಂದ ನಿಲ್ವ ಹೆಂಗ ಅನ್ಸತ್ ನನಗೆ ಅವೇ ಮೂರು ರೂಪಾಯಿ ಇವತ್ತು ತಿನ್ನಂತ ನವು ಹ
ಬಯ್ಯಾ ಈಗದಕ್ಕ ಏನ್ ಮಾಡ್ಬೇಕು ಜಗಳ ಆಡ್ಬೇಕ ಹೋಗಿ
ನಾ ಆರೇಾಮ್ಡಿ ತಿಿಂದ ನಮ್ಮ ಮುಂದಾನ ಹೆಂಗ ಅನ್ಸ್ಬಡ ನಿನ್ನೆ ಊಟ ಮಾಡ್ಸ ಂದ ಮನಸಿಲ್ಲ ಆರಂಭಡಿ
ಏ ಅ ಮಾಡನ್್ಸಲ್ಲ ಹೆಂಗ ಹೇಳ್ಬೇಕು ನಿನ್ಗ
ಅಲ್ಲೋಬಯ ನಾ ಅವ ಮಾಡಸಂದ್ರೆ ಒಂದ ಐಟಿಗೆ ಮಾಡಿಸ್ತೀ ನಾವು ಅವಾಗ ಮಾಡಡಿಸಿದಿಲ್ಲ ಎಏಳ್ನೂರು ರೂಪಾಯಿ ಎಗ್ರಸ್್ತೀವಿ ನಾವ್ ಎಲ್ಲಾರೂ ಕೂಡಿ ಆತ ಎಳ ಮಾಡದು ಎಳಂಗ ಅನಸಲ ಎಪ್ಪ ಮತ್ ಏನ್ ಮಾಡ್ತೆ ಇಂತಲ್ಲಾ ಮಂದ ಹೇಳ ಹೇಳ ಅನಸ್ತವ ಅದ ಕ ಬಂದ ಬ ಮುಂದ ಅಂತ ಹೇಳಲ್ಲ ಹ
ನಾದ್ನೇದನಲ್ವಾ ನಮ್ದುಂತ ಪ್ಪ ಇ ಮಾಡಲ್ಲ ನೋಡಿ ಇಲ್ಲ ಹೆಂಗದ ನನ್ನಂದ್ರ
ನಿನ್ ಜೊತೆನ ಅದನ್ ನೋಡಿರ ಎಷ್ಟ ದಿವಸೆ ಹಂಗ ಮಾಡದನತ್ರ
ನಮ್ಗ ನನಗ ಒಂದಟು ಮಾಡ್ದ ಸುಮ್ನೆ ಆದ್ ಸುಮ್ನೆ ಆತ ಹೊರ್ಡಪ್ಪ
ಹ
ತಲಿ ಕೆಡಿಸ್ಕೋಬಾರ್ಡು ಅವ ಹಂಗ ಅವ
ಅಲ್ಲ ರೊಕ್ಕ ನಲ್ ಹಾಕ್ಸ್ಬೋ ಅಂತ ಗೊತ್ತಾಯತ್ ಬೈ ತನ್ನ ಮನಸ್ತ ಯಿನ ಎಲ್ಮತ್ ನೂರು ರೂಪಾಯಿ ಇತ್ತಲ್ಲ ಆಗ ನೂರು ರೂಪಾಯಿ ಇತ್ತ ನಾ ತಿನ್ ಅ್ಣ
ಏ ಇಲ್ಲ ಬಂಗಕ್ ಬಂದ್ ಬೆಳಿಗ್ಗೆ ಹಾಕ್ಸ್ ಅಂದ ಪಟ್ರೋಲ್ ಇದ್ರುನು ಅಕ್ಷ ನವ
ಅಥವಾ ಅ ಕೇಳಾನ ಕೇಳ ಕೇಳಿರ್ತಾನ ರೊಕ್ಕ ಅಲ್ಲೇ
ಮಾಡಲೆಾನಪ್ಪ ಗೊತ್ತಿಲ್ಲಂಗ
ಕಿಲ್ಲ ನ ಕೇಳಿರ್ತಾನೋ
ನಾನ್ು ಹೋಗಿಲ್ಲಯ್ಯ ನಾ ನಾನು ಹೋಗಿಲ್ಲ ನನ್ಗ ಒಂಬತ್ ಗಂಟಗ್ ಬಂದ ಇನ್ನ ರೆಡಿ ಆಗಿದಿಲ್ಲ ಹತ್ತು ಗಂಟೆಗೆ ಹೋಗ್ದಿದ್ನಲ್ಲಾ ಹತ್ತು ಗಂಟೆ ಅಲ್ಲ ಅರ್ಧದ ತಾಸ ರೆಡಿ ಡ ಅಂತ ನಾ ನೀ ಹಚ್ಚಿದ್ದೆಲ್ಲ ನೀ ಹಚ್ಚೊಂದ